ಹಲೋ ಹಾ ಆಯ್ತು ನಿಮ್ದಾಯ್ತಾ
ಹಾ ಆಯ್ತಕ್ಕ ಏನ್ ಮಾಡಿದ್ರಿ
ಇದು ಇಡ್ಲಿ ಮಾಡಿದ್ದೆ ನಿಮ್ದು
ದೋಸೆ ನ ಮನೇಲಿ ನಿೆನ್ನೆ ಚಿಕನ್ ಮಾಡಿದ್ದು ್ವಿ ಅದೇ ಸಾಂಬಾರಿಗೆ ದೋಸೆ ಮಾಡಿ ಹೋದ್ರ ಎಲ್ಲ ಮಕ್ಳೆಲ್ಲಾ ಹಾಕ್ಕ ಹೋಗ್ಬೇಕು ಶಿಫ್ಟು ಒ ಎರಡೂುವರೆಗೆ ಕ್ಯಾಬ್ ಬರುತ್ತೆ
ಸರಿ ಸರಿ
ಮತ್ತೆ ಅಕ್ಕ ನಿಮ್ ಸಮಾಚಾರ
ಏನಿಲ್ಲಪ್ಪ ಸುಮ್ನೆ ಇದ ಕೆಲ್ಸ ಯ್ತ್ ಹೌದೌದೌದು ಮೊನ್ನೆ ಇತ್ತು
ಹ ಹಾ ಯಾವ್ ಸ್ಕೂಲ್ ಅಕ್ಕ ವಿವೇಕಾನಂದ ಇಲ್ಲ ನೆನ್ನೆ ಮಾಡಿಲ್ಲ ಮೊ ಮಾಡಿದ್ದ ನೀವು ಮೊನ್ನೆ ಅದ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕು ಅಂದ್ರಲ್ಲ
ಕಾಲ್ ಮಾಡಿದ್ರು
ಹೌದಾ ಹಾ ಹಾ ಹಾ
ನಮ್ದು ಈ ಕಡಿಂದ ಹೋಗ್ತಾ ಇಲ್ಲ ನಿಮ್ದಲ್ಲ ಸರಿ ಇದ್ಯಾಾ
ಹಾ ಅಕ್ಕ ಅಂದ್ರೆ ಒಬ್ಬೊಬ್ಬರುದ ಹಂ್ ಪ್ರಾಬ್ಲಮ್ ಆಗತ್ತೆ ಯಾರಿಗು ಮಾಡಕ್ ಆಗ್ತಿಲ್ಲ ಒಬ್ಬೊಬ್ರದ್ದು ತಗೊಳುತ್ತೆ ಆ
ಹ್ಮ ಮತ್ತೆ ಇನ್ನನ್ ಸಮಾಚಾರ
ಏನ ಇಿಲ್ಲಾಕ್ಕ ಹೇಳ್ಬೇಕು ಮಳೆನ ಅಲ್ಲಿ ಊರಲ್ಲಿ
ಮಳೆಯಏನಲ ಬಿಸಿಸಲು ಮೋಡ ಬರುತ್ತೆ ಬಿಸಿಲಿ ಇರುತ್ತೆ ಹ್ಞ ಹ್ಞೂ ಹ
ಯಾಕ ನೀವು ಟಿವ ವಿ ಏನು ಅಭ್ಯಾಸ ಇಲ್ಲ
ಇದೇ ನಾವು ನೋಡಲ್ಲ ಅದಕ್ಕೆ ಕರೆನ್ಸಿಿನ ಆಾಕ್ಸಲ ಎಲ್ಲಿ ಮೊಬೈಲ ಇರುತ್ತಲ್ಲ
ಅದು ನೋಡಕ್ಟೈಮ್ ಇರಲ್ಲ
ಹೌದೌದು ನಾವ ನ್ ಟಿವಗ ಏನ್ ಕೈಾಗಿಲ್ಲ ನೋಡದ್ರದಿ ಫೋನು ಕೆಲ್ಸ ಇದ್ರೆ ಯದೂ ಇಲ್ಲ
ಹೌದೌದು ಟೈಮೇ ಸಿಗಲ್ಲ ನೋಡದಕ್ಕೆ ನಿಜಾನ ಹೇಳಂಗೆ ನಾವು ರೀಚಾರ್ಜ್ ಮಾಡ್ಸಲ್ಲ ಏನಾರು ಅವಶ್ಯಕತೆ ಇದ್ರೆ ಟಿವಿ ಫೋನ ಇಂದ ಕನೆಕ್ಟ್ ಮಾಡ್ಕೊ ವೈಫೈ ಮಾಡ್ ಕನೆಕ್ಟ್ ಹಾಕೊಂಡ್ ನೋಡ್ಕೊಂತೀವಿ ಅಷ್ಟೇ ಹ
ಮನೆ ಎಲ್ಲ ನಾಮ್ ತಾಯಿ ಊರು ತಲ್ಕಡು
ಹ ಹಾ ಹಾ ಮೈಸೂರ ಹತ್ರ
ಮೈಸೂರ್ ದೂರನೇ ತಾಲ್ಕಾಡ ಇಲ್ಲೇ ನರಸೀಪುರ
ಹಾ ಹಾ ನರಸಿಪುರ ಹೌದೌದು ಹೂ ನಾವು ಹೋಗಿದ್ದೀವಿ ತಾಲಕ ಕಡೆಗೆ ಅಂದ್ರೆ ಮುಡುಕ್ತಾರೆಗ ಹೋಗ್ತೀವಿ ನಮ್ಮ ಅಮ್ಮನ ಮನೆ ದೇವ್ರಾದಾಗ ಆ ಮುುಕ್ತಾರೆ ಹಬ್ಬ ಹ ಕೋದಾಗೆಲ್ಲ ತಲ ಕಡೆ ಆಗ ಬರ್ತೀವಿ ಹೂ ಫೆಬ್ರವರಿ ಟೈಮಲ್ಲಿ ಮಾಡ
ಜಾತ್ರೆ ಬರುತ್ತೆ ಹೂ ಜಾತ್ರೆ ಜಾತ್ರೆ ಜಾತ್ರೆ ಇವಾಗ ಮಾಡ್ತಾ ಇಲ್ಲ ಅಲ್ಲಿ ಇನ್ನ ರೆಡಿ ಇದ್ ಮಾಡ್ತಾ ಇದ್ದಾರಲ್ಲಾ
ಹೂ ನಾವು ಒಂದ್ ಮೂರ್ ನಾಕ ವರ್ಷ ಆಗೋಯ್ತು ಅಕ್ಕ ಅವಾಗ್ ಬರ್ತಿದ್ವಿ ಚಿಕ್ಕವರು ಇದ್ದಾಗೆಲ್ಲ ವರ್ಷ ವರ್ಷ ಮಿಸ್ ಇಲ್ಂಗೆ ಅಂದ್ರೆ ನಾವ್ ಆಗಷ್ಟ್ ಬುದ್ಧಿ ಇಲ್ಲ ಹೋಗ್ತಿದ್ವಿ ಈಗ ಕರೆದರ್ ರಜೆ ಇರಲ್ಲ ಹೋಗಲ್ಲ
ಹೂ ಎಂಟ್ರ್ದಾರಾ
ಹೂ ನೆಟ್ರು ಯಾರೂ ಇಲ್ಲ ಹೂ ಅಕ್ಕ ಒಬ್ರು ಮದ್ವೆ ಆಗಿದ್ದಾರೆ ಆದ್ರೆ ಅವರು ಇಲ್ಲೇ ಬೆಂಗಳೂರ್ಲ್ಲೇ ಇದತಾರೆ ಯಾವ್ದೋ ಮೇಘ ಮೇಘಲ ಪುರಾನ ಯಾವ್ದೋ ಪುರಾ ಅಂತ ಬರುತ್ತೆ
ಹೂ ಹೂ ಇದೆ ಇದೆ
ಹಾ
ಹ ಹೂ ಏನಿಲ್ಲ ಸುಮ್ಮ್ನೆ ಇದ್ದೀನಿ ಕೆಲ್ಸ ಮಾಡ್ಬೇಕು ಬಟ್ಟೆ ಒಗೆ್ಯೋದ್ಐತೆ ಬಟ್ಟೆ ಒಗೆ್ಯೋದ ಐತೆ ಒಂದ್ ಸ್ವಲ್ಪ ಏನೋ ಹ್ ಮಗೆ ಹೊಂಸೂರು ಹುಷಾರಿಲ್ಲ ಹಾ ಅದಕ್ಕೆ ಸುಮ್ನೆ ಇದ್ದೀನಿ ಏನ್ ಕೆಲ್ಸ ಮಾಡ್ಲಿಲ್ಲ ಕಸವನ್ನು ೂರ್ಸಿದನ್ ಪಾತ್ರೆ ತೊಳಿಬೇಕು ಬಟ್ಟೆ ಹೂಗಿಬೇಕು ಹ ಒಂದ್ ಬಿಟ್ಬಿಟ್ಟ ಬಂದು ಹಿಂಗೆ ತೋಟಕ್ಕೆ ಹೋಗಿದ್ವಿ ಒಂದ್ ಸ್ವಲ್ಪ ಹೊತ್ತು ನಮ್ ತೋಟಕ್ಕೆ ಕೆ
ಹ ಹಾ
ಬಂದು ಸುಮ್ನೆ ಇದೀನಿ
ಹಾ ನಿಧಾನಕ್ಕೆ ಮ ಮಾಡವ್ರಿ ಬಿಡಿ ದಿನಾ ಅನ ಕೆಲ್ಸ ಮಾಡೇ ಮಾಡೇ ಬೇಜಾರ ಆಗತ್ತೆ ಹ ಇವತ್ತೇನ್ ವಾರ ಪೂಜೆ ಏನು ಮಾಡಂಗಿಲ್ವಲ್ಲ ಹ ಹೂ ನಾಳೆ ಅನ್ಸತ್ತಲ್ವಾ ನೀವು ಪೂಜೆ ಎಲ್ಲಾ ಮಾಡೋದು
ಹೌದು ನಾ ನಮ್ದು ಶನಿವಾರ ಇರೋದು ಹೂ ನಮ್ದು ಮನೆ ದೇವರು ಬಂದು ನರಸಿಂಹಸ್ವಾಮಿ ಅಲ್ವಾ ಶನಿವಾರ ಮಾಡ್ತವಿ ಜಾಸ್ತಿ ಮಾಡ್ರೆ ಶುಕ್ರವಾರ ಮಾಡ್ತಾರೆ ಗುರುವಾರ ಮಾಡ್ತ ತಿನಿ ಜ್ಞಾನ ಇದ್ರೆ ಈ ಯಾವ ವಾರ ಮಾಡುದು ಏನಂದ್ರೆ ಶನಿವಾರ ವಾರ ಮಾಡ್ತಿವಿ
ವಾರ ಮನೆ ದೇವ್ರ ವಾರ ಶನಿವಾರ ಹಾ ಹೂ ಕ
ಕರಮ್ ದಿವ್ಸ್ ಅನ್ ಹೋದ್ರೆ ಸೋ ಮಂಗಳವಾರ ಪೂಜೆ ಸಾಮಾನ್ ನ ಇತ್ತಲ್ಲ ಪೂಜೆ ಚಮ್ಮನಾಮಸೆ ಉಣ್ಮೆಗೆ ಅ ಇನ್ ಮಾಮೂಲಿ ಪೂಜೆ ಗಿಜೆ ಮನೆಗಿನೆಲ್ಲ ಕ್ಲೀನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿಟ್ಟು ಬರ್ತೀವಿ
ಹೌದು ಹೂ
ಇನ್ ಶುಕ್ರವಾರ ಜಾಸ್ತಿ ಇದ್ ಮಾಡಲ್ಲ ಶನಿವಾರನ
ಶನಿವಾರ ವಾರ ಹ ಹಾ ಹಾ ನಮ್ಮ್ ಮನೆ ದೇವರು ಬೀರೇಶ್ವರ ಶುಕ್ರವಾರ ಸೋಮವಾರ ಮಾಡ್ತೀವಿ ಬಂಡಾಲೀ ಹಾ ಹನೂರಿಂದ ಹೋಗ್ತದೆ ಬಂಡಲ್ಲಿ ಹಾ ಆ ಕಡೆ ಹ್ಮ್ ಹ್ಮ್ ತೇಕ ಇನ್ನ
ಏನಿಲ್ಲ ಎಲ್ಲಾ ಕೆಲ್ಸಕ್ ಹೋಗ್ತಾರಾ ನಿಮ್ಮ ಅಮ್ಮ ಅಪ್ಪ
ಹಾ ಎಲ್ಲೋ ಯಾರೋ ಇರಲ್ಲ ಎಲ್ಲಾ ಆರ್ ಗಂಟೆ ಮೇಲೆ ಬರ್ತಾರೆ
ಸರಿ ಸರಿ ಹ್ಮ
ತಕ್ಕ ಇನ್ನನು ಸಮ
ಹ್ಮ್ ಏನಿಲ್ಲ ಸಂಜೆ ಮಾಡ್ಬೇಕೇಏನಾದ್ರುನು ನಾ ನುಗ್ಗಿಯ ಸೊಪ್ಪಿದೆ ಕಿತ್ಕೊಂಡ
ಹ್ಮ ನಮ್ಮೂರಲ್ಲಕ್ಕ ನಿಮ್ಮ್ೂರಲ್ಲ ಹಬ್ಬ ಮಾಡ್ ಇತಾರಾ ಮಾರಿ ಹಬ್ಬಾ ಆತರ ಎಲ್ಲ
ಇಲ್ಲಿ್ ನಾವವು ನೂರಲ್ಲಿ ಇರೋದ್ರಿಂದ ದೊಡ್ಡ ಆರ್ ಎಸ್ ದೊಡ್ಡಿ ಇಲ್ಲಿ ಬೆಟ್ಟಳ್ಳಿ ಮಾರಂ್ನೊಬ್ಬ ಮನೇ ಮಾಡ್ತೀವಿ ಪುನಃ ನಮ್ಮ್ ಸ್ವಂತವರು ಕೂಡನೆ ೊಡ್ಡಿ ಅಂತ ಅಲ್ಲಿ ಅಂದ್ರೆ ಅಲ್ಲಿ ವರ್ಷ ವರ್ಷ ಮಾಡಲ್ಲ ಏಳ ವರ್ಷಕ್ಕೆ ಮೂರ್ ವರ್ಷ ವರ್ಷಕ್ಕೆ ಐದ್ ವರ್ಷಕ್ಕೆ ಆ ಆತರ ಮಾಡ್ತಾರೆ
ಇಲ್ಲಿ ವರ್ಷ ವರ್ಷ ಮಾಡ್ತಿ
ಇಲ್ಲ ವರ್ಷ ವರ್ಷ ಮಾಡ್ತೀವಿ ಏನ ಯಾರು ಒಂದ್ಸರಿ ಆಗಿಲ್ಲ ಅಂದ ಅಂದ್ರೆ ಊರ್ ಊರಲ್ಲಿ ಏನಾದಾರು ಹಬ್ಬ ಮಾಡಿದ್ರೆ ಇಲ್ಲಿ ಮಾಡಲ್ಲ
ಹ
ಎರಡುೂ ಕಡೆ ಮಾಡಕ್ ಆಗಲ್ಲ ಮರಿ ಕೋಯು ಆ ಊರ ಲ್ಲೂ ಹಂಗೇನ್ ಎಂಟರ್ ಕರಿಬೇಕಾಗುತ್ತೆ ಇಲ್ಲೂ ಅದೇನ್ ಎಂಟ್ರ್ ಕರಿಬೇಕು ಅದಕ್ಕೆ ಊರಲ್ಲ ಆದ್ರೆ ಅದೇ ವರ್ಷ ಊರಲ್ಲಾದ್ರೆ ಕಡಲ ಇಲ್ಲಿ ಇಲ್ಲ ಏನಾದಾರರು ಮಾಡಿದ್ರೆ ಅಲ್ಲಿ ನೆಡದ್ರೆ ಅಲ್ಲಿ ಅಲ್ಲಿ ಮಾಡ್ಲೇಬೇಕು ಊರಲ್ಲಿ ಸ್ವಂತ ಊರಲ್ಲ ಇ ಮಾಡದ್ರುನು ಸ್ವಂತ ಊರಲ್ಲಿ ಮಾಡ ಆದ್ರೆ ಅಲ್ಲಿ ಏನ್ ಪ್ರೂಫ್ ಇಲ್ಲ ಎಲ್ಲ ಇಲ್ಲೇ ಅದ್ರಲ್ಲಿ ಜಮೀನು ಮನೆ ಎಲ್ಲ ಇದೆ ಆದ್ರೆ ವರ್ಷ ಯದ್ರ ಹಬ್ಬಗಿಬ್ಬ ಮಾಡ್ದಾಗ ಹೋಗ್ತವಿ ಬರ್ತೀವಿ ಅದ್ರ ಜಾಸ್ತಿ ಹೋಗಲ್ಲ ಅಲ್ಲಿಗೆ
ಸರಿ
ಎಲ್ಲಾ ನಮ್ದು ಎಲ್ಲಾ ಅಡ್ರೆಸ್ು ಎಲ್ಲಾ ಪ್ರತಿಯೊಂದು ಇಲ್ಲೇ ದ್ವಾರೆ ಎಷ್ಟ ದೊಡ್ಡ ಇ ಅನ್ನು
ಹ ನಮ್ದು ಊರಲ್ಲೇ ಇರೋದೆ ಎಲ್ಲಾ ಊರ್ದ ಅಡ್ರೆಸ್ ಇರೋದ ಮಾತ್ರ ಬೆಂಗ್ಳೂರಲ್ಲಿ ಬಟ್ ಅಿ ತ ಹಿಡ್ದು ಎಲ್ಲಾ ಅಲ್ಲೇ ಅಡ್ರೆಸ್ ನಮ್ದು ಆಧಾರ್ ಗಾರ ಕ್ ಕ್ಯಾಟ್ ಸರ್ಟಿಫಿಕೇಟ್ ಎಲ್ಲ ಅಲ್ಲಿ ತರ ಅದ್ರ ಊರ ಅಡ್ರೆಸ್
ಯಾಕಂದ್ರೆ ಊರಲ್ಲಿ ಅಲ್ಲಿ ಏನು ಇ ಸರಿ ಮಾಡಿಲ್ಲ ಒಂದ್ ರೋಡ್ ಇಲ್ಲ ನೀರ್ ನೀ ಕಷ್ಟ ಹ್ಮ ತು ಎಲ್ಲ ಅವ ತೋಟ ತೋಟ ಮ ಹಕೊಂಡಿದ್ದಾರೆ ಆ ಊರಲ್ಲಿ ಇವರು ಬಿಟ್ಟ ಇಟ್ಟು ಇನ್ನೇನ್ ಸುಮಾರು ವರ್ಷನೇ ಆಗೋಗಿದೆ ಒಂದ ಮೂವತ್ತು ವರ್ಷದ ಮೇಲೆನೆೇ ಆಗೋಗಿದ ದೇವ್ರು ಬಿಟ್ಟು ಅಲ್ಲಿ ಊರ್ನ ಆದ್ರೆ ಹೋಗತ ಬರ್ತಾರೆ ಅಹ ನಮ್ಮ ಅವ್ನಣ್ಣ ತಮ್ಮಿರು ಇದಾರೆ ಅಲ್ಲೇ ತೋಟದಲ್ಲಿ ಮನೆ ಕಟ್ಕೊಂಡಿದ್ರ ನಮ್ದು ಊರಲ್ಲಿ ಇದೆ ಅಹ ಜಮೀನಲ್ಲಿ ಇನ್ನೊಬ್ರು ನಮ್ಮದನ್ನೇ ಬೆಳ್ಕೊತಾರೆ ನಾವೇನ್ ಕೇಳಲ್ಲ ಆದ್ರೆ ಇಲ್ಲಿ ನಮ್ಗ್ ಸ್ವಂತ ಹ ಗೂತ್ಕಿ ಇಲ್ಲ ಅವ್್ರ ನಮ್ಮ ಮನೆ ನಮ್ಮ ಮಾವನ ಅಣ್ಣನೆೇ ಮಾಡ್ಕೊತ ಆಥರ ನಾವ್ ಏನ್ ಕೇಳಲ್ಲ ಸ್ವಂತ ನಮ್ಮ ಮಾವನ್ ತಮ್ಮನ ಅಣ್ಣ ಅಲ್ವಾ ಏನು ಏನು ಇಲ್ಲ ಏನು ಕೊಡೋದು ಇಲ್ಲ ಅವ್ರು ಬೆಳೆ್ದು ಕೊಡಲ್ಲ ಸುಮ್ನೆ ಕೆದ ಹಂಗೆ ಬೆಳೆ ಬಿದ್ದಿದಿ ಎಲ್ಲ ಮಾಡ ೊಳ್ಳಿ ಬಿಡುವಂತ ಬಿಟ್ಟಿದೀವಿ ನಾವ್ ಇಲ್ಲಿ ಸ್ವಂತ ತೋಟ ಇಲ್ಲಿ ದೆ ಉಣಸ್ ಗುಡ್ಡೆ ಅಂತ ಉಣಸ್ ಗುಡ್ಡೆ ಬೋರೆ ಗೊತ್ತಾ ಗೋಕುಲ್ ಗಾರ್ಡನ್ ಹಿಂದೆ ನಮ್ದು ತೋಟದ ನಮ್ಮ ಮಾವ ಎಲ್ಲ ಇಲ್ಲಿ ನಮ್ಮ ಮತ್ತೆ ಮಾವಲ್ಲ ಇಲ್ಲೇ ನಾವ್ ಇಲ್ಲೇ ಸೆಟ್ಲ್ ಆಗಿರೋದು
ಹೌದಾ ಸರಿ ಸರಿ ಗೋಕುಲ್ ಗಾರ್ಡನ್ ಗೊತ್ತು ಅಲ್ ಕಾಣ್ಸುತ್ತೆ ಹೋಯ್ತಾ ಇದ್ರೆ ಬಸ್ಸ ಅಲ್ಲಿ
ಹಿಂದೆ ನಮ್ದು ತೋಟ ಇರೋದು
ಹಾ ಹಾ ಹಾ ಹಾ
ಇಲ್ಲೇ ಅವವಾಗಿಂದ ಇಲ್ಲೇ ಇರೋದ್ರಿಂದ ಎಲ್ಲಾ ಇಲ್ಲೇ ಅಲ್ಲೇನ್ ಹೋಗಲ್ಲ ಇಲ್ಲ ಎಲ್ಲಾ ಸ್ವಂತ ಇದೆಯ ಬಂದಬಿಟ್ಟು ಎಲ್ಲಾ ಇಲ್ಲ ಸೆಟ್ಲ್ ಆಗಿದ್ವಿ ಹ್ಮ್ ಹೋದ್ರೆ ಊರಿಗೆ ಹಬ್ಬ ಗಿಬ್ಬ ಹೋದ್ರೆ ದೇವಸ್ಥ
ಅಷ್ಟೇ ಅ ನಾವವು ಅಷ್ಟೇನೆ ಬಂದ್ರೆ ಗೌರಿ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಅಥವಾ ಇನ್ ಯಾರಾದ್ರು ಹತ್ರ ಇ್ರ ಯಾರರು ತೀರೋದ್ರೆ ಮಾತ್ರ ಅದು ಒಂದ್ವ್ಸ ಇರಕ್ಕೂ ಆಗಲ್ಲ ಬ್ ರಿಟನ್ ಬಂದ್ಬಿಡ್ತೀವಿ ಯಾಕಂದ್ರೆ ರಜೆಗಳು ಇರಾವಲ್ಲಕ್ಕ ಹ್ಮ ರಾಜೂ ಇರಲ್ಲ ಅದೇ ಕತೆ ಹ್ಮ್
ಹ್ಮ್ ಅಲ್ಲಿ ಏನಿದ್ರು ಸ್ವಂತ ಮನೆ ಇರೋರು ಲೀಜಗಿದ್ರೆ ಪರವಾಗಿಲ್ಲ ಬಾಡಗೆಗಂತು ಹೋದ್ರೆ ಅಲ್ಲಿ ತುಂಬಾ ಕಷ್ಟ
ಪ್ರಷ್ಟ್ನೇ ಹೌದು ಹನ್ಸೆ ಹ ಏನು ಒಂದ್ ನಾಳೆ ಒಂದ್ ತಿಂಗಳ ಬೆಳಿಗ್ಗೆ ಆದ್ರ ಸಾಕು ಒಂದ ತಿಂಗ್ಳ
ವತ್ ತಿಂಗ್ಗಳು ಬರುತ್ತೆ ಬಾಡಿಗೆ ಕಟ್ಬೇಕು ಕರೆಂಟ್ ಬಿಲ್ ಕಟ್ಬೇಕು ನೀರ್ ಬಿಲ್ ಕಟ್ಬೇಕು ಪ್ರತಿಯ ಒಂದು ಕೊಂಡು ತಿನ್ಬೇಕು ಹಳ್ಳಿಲಂಗ
ಹಾ
ಹಳ್ಳಿಲಿ ಜಾಸ್ತಿ ದುಡ್ ಸಂಪಾದನೆ ಮಾಡಕ್ ಆಗಲ್ಲ ಮಾಡೋರು ಮಾಡ್ತಾರೆ ಮಾಡಕ್ ಆಗದೆ ಇರೋರು ಏನ್ ಬಾಡಗೆ ಇರಲ್ಲ ಸ್ವಂತ ಮನೆ ಇರುತ್ತೆ ಅದ ಎಂತದೋ ಸೀಟ್ ಮನೆನೋ ಅಂಚುನ್ ಮನೆನೋ ಹ ಹೊಲಗದ ಇದ್ರೆ ಹೋಗಿ ಒಂದಚೂರು ಸೊಪ್ಪು ಕುಯ್ಕೋಬ ಅಂದ್ರುನು ಹೆಂಗ ಕಾಲ ಆಗೋಗುತ್ತೆ ಅಲ್ಲಿ ಎಲ್ಲ ಪ್ರತಿ ಒಂದ್ ಸೊ ಸೊಪ್ಪು ಬಿಸಾಕ ಸೊಪ್ಪುನು ಕೊಂಡು ತಿನ್ಬೇಕಲ್ಲಿ
ಹೌದು ಹ್ಮ್
ಕಷ್ಟ ಇದ್ವಲ್ಲ ನಾವು ಇವಾಗ ನಮ್ಮ ಅಮ್ಮ ಅಣ್ಣಂದಿರೆ ಎಲ್ಲ ಅಲ್ಲೇ ಇದ್ದಾರೆ ನಾನು ರಜಕ್ ಹೋದಾಗ ಹೋಗ್ತೀನಲ್ಲಾ ಅಯ್ಯೋ ಇಲ್ಲೊಂದಸ ಹೋಗ್ಬೇಕಾದ್ರೆ ಇಲ್ಲಿ ಹ ಎಲ್ಲಾ ಎತ್ಕೊಂಡು ಹೋಗ್ತೀನಿ ಸ್ವಲ್ಪ ಅದೇನ ಒಂದ್ ತಿಂಗಳು ಬರುತ್ತಾ ಏನ ಒಂದ್ ಎರಡ್ ಮೂರ್ ದಿನ ತಿನ್
ಹಾ ಹೌದೌದು ನಾವು ಅಲ್ಲಿಂದ ಬಂದ್ರೆ ಸೊಪ್ಪಿ ಹು ಎಲ್ಲ ತಗವತ್ತ ಕ ತಗೊಬಂದಿರ್ತ ಒಂದು ಅಣ್ಣಿಂದ ಕೊತ್ತಂಬರಿ ಸೊಪ್ಪು ಕರವೇ ಸೊಪ್ಪಿಂದ ಅಲ್ಲಿ ಹಾಕೊಂಡ್ ಇರ್ತಾರೆ ಇರ್ತಾರಲ್ಲ ಎಲ್ಲಾನು ತಗೊಂಡ್ ಬರ್ತಾರೆ ನಾವ್ ಎಷ್ಟ್ ಇಟ್ಕೊಂಡು ತಿನ್ನಕ್ ಆಗುತ್ತೆ ಫ್ರಿಜ್ಜಲ್ಲಿ ಟಿ ಟಿ ತಿನ್ನಕ್ಕೆ ಆಗಲ್ಲ ಹೌದು ಹ್ಮ
ಹೌದು ಹೌದು ಆದ್ರ ಕಷ್ಟ ಇದೆ ಬೆಂಗಳೂರಲ್ಲಿ ಕೆಲಸ ಮಾಡುವುದಕ್ಕೆ ಹ್ಮ್ ಸರಿಯಕ್ಕ ಆಮೇಲ್ ಮಾಡ್ತೀನಿ ಹ್ಮ ಹ ಹಾ ಸರಿ
ಹಾ
ಯ್ಯ